ಏ ನೀವು ಕಟ್ ಮಾಡ್ತಿರಲ್ ವಾಯ್ಸ್
ಏ ಇಲ್ಲ ವಾಯಿ ಶಬ್ದ ಕೇಳಿಲ್ಲ ಅದ್ಕ ಸು ಆಫೀಸ್
ನೀವೆ ಕಟ್ ಮಾಡಿದಿರೋ ಏನೊ ನಿಮ್ ಎಲ್ಲಾರು ಹೊಂಟಾರ್ ನಿಮಗು
ಅಯೇ ನೆಟ್ವರ್ಕ್ ಎ ಸೆಟ್ಟೋಬಿಟ್ಟಿತೇನೋ ಏನೊ ಚೂಲಿದೆ ಯಲ್ಲೊ ಮತ್ತೆ ಕಟ್ ಆಗತ್
ಅಣ ವಾಯ್ಸ್ ಹಾಕ್ ಅಣ
ಅ ಹಾ ಹಾಟ್ಸ್ಪಾಟ್ ಆನ್ ಮಾಡಿದ್ಯಲ ಹಾಸ್ಪ ಹಾಸ್ಪ ಪಟ್ ಆನ್ ಮಾಡಿದ್ರು ಬರ್ಲನೇ
ಬರ್ತತಿ
ಹಸ್ ಚಂದಾ ಆನ್ ಮಾಡಿದ್ದೆ ವಸ್ತೂಲ್ ಅದ್ರ ಕಾಯ ಕೊಂಟಿ ನೋಣ ನಾ ಶಂಟ
ಹಾ ಅಲ್ತಂಗ್ ಆಯ್ತು
ಅವ್ಕೆ ಏದುಕ್ಕೆ ಹಿಂಗಾತ್ ಆ
ಹಣ್ಮ್ಯಾಚ್ ಹಣ್ ಮ್ಯಾಚ್ ಅಂತ ಹುಡುಗುರು ಮಾತೆ ಮಾತೆ ಮನೆ ಆಟ್
ಏ ಅಣ್ಣೆ ಹಲೋ
ಹುಡುಗಿ ಕುಡಾ ಮಾತಾಡಿರ್ ಅಲಾ ಅದ್ಕ ಕಟ್ ಲೇ ನಿಮ್ಗ
ಹಾ ನಮ್ ಹುಡ್ಗಿಗ್ ಮುನ್ನೂರು ಬಂದವು ಉಹ್ಹ್
ಅದೇ ಹೇಳ್ತವ್ ಉಡ್ಗಿ ಕೂಡ ಮಾತ್ ಅದ್ಕ ಹಾಕ್ಯರಂತ ಹುಡುಗಿ ವಾಯ್ಸ್ ಕೇಳ್ ಅವ್ರು ಹೇಳಿರ್ ತಾ ಅವ್ರ್ ಕಿವಿ ತಂಪಗೈತೆ ಮಾಡಿದ್ದೆ
ಹ್ಮ್ ಗೊತ್ತಿಲ್ ಪ್ಪ ಗೊತ್ತಿಲ್ಲಾ
ಹುಡುಗಿ ಕೂಡ ಮಾತಾಡಿಯಲ್ಲ ಅವ್ರು ಅವ್ರು ಕೇಳ್ತಿರ್ತಾರ ಅದನ್ನ
ಏ ನಿನ್ನೌ ನ ಇದೇ ಬೇರೆ ಮಾತಾಡಿನ್ ಲೇ
ಐಡಿಯಾ ಬರ್ನಾಕ್ ಕಿವಿ ತಂಪ್ಮಾಡ್ಕೊಂಡಾರ್ ನೋಡ ಅವ್ರು
ವಾಸ್
ಅಚ್ಚಕಮ್ಮ ಮಾತಾಡಿಯನ ಏನ ಚೂಲು ಕೇಳ್ಕೋತಾರೆ ಯವ್ವಾ ಎಲ್ಲಾ ತರದ ಮಾತಾಡ್ತರ ನೀನ್ ಕುಡಿರೋರು ಕೂಡ ಮಾತಾಡ್ತಿರ ಮತ್ತ ಎಲ್ಲ ಅವರು ಎಲ್ಲಾ ಇದು ಮಾಡ್ತರ್ತಾರೆ ಅವರು ಮತ್ ಬೇರೆ ಏನಾರ ಮಾತಾಡಿ
ಏನ್ ಮಾಡ್ತಾರ ಹೇಳ
ಇಡ್ದಿರಿ ಅವ್ರ ಕಡೆ ಮಾಡತಿದ್ರಿ
ವಯಸ್ಸರು ಕಡೆ ಇಂಗತ್ತಾ
ಏನ್ ಲಾಯರ್ ಕಡೆ ಇರ್ತತಿ ಹೇ ಯವ್ವತಿದ್ರಿ
ಆಯೋ ಯಪ್ಪೋ
ಬಹಳಷ್ಟು ಕಡೆಂಗು ಸಿಗಕದೆಂಗ್ ಅದನ್ ಬೇರೆ ಫಂಕ್ಷನ್ ನೀ ಒಳಕ ಆಕ್ತಾರೆ ಅಟ್ಟಾಡ ಪಟ್ಟಾಡ ಮಾತಾಡ್ಬೇಕುತದ
ಹೌನಾ ಇಲ್ಲಪ್ಪ ಅದ್ರಾಗಂತ ಏನು ಮಾಡಿಲ್ಲ ಅದ ಅದ ಅಟ್ಟಾಡ್ದ ಹೇಳ್ದೇನು
ಕಾಡೆಂದು ಅದು ಇದು ನಂಬಾರ್ ಗ ಮಾತಾಡ್ರಿಮ ಹಡ್ತಾರು ಹ್ಮ ವಯಸ್ ಕಡೆಲ್ಲಾರ್ತಸ ನೀವ ಏನ್ ಮಾತಾತರ ಅವ್ರಿಗೆ ಅಡತ್ರೆ ನೋಡು ಬಂತ ಬರೆದು ಹೋಗಿದೇನು ತಾರೆಡು
ಎಲ್ಲ ಇಲ್ಲ ಇಲ್ಲ
ಹ ಒಂದು ಯಾವದ್ರಯುವೆ ಅಕೌಂಟ್ ಏನಾದ್ರು ಮಾತಾಡಿಯ
ಕಾಲಕ್ಕೆ
ಹೇ ವಲಪ್ಪೋ ಯಪ್ಪೋ ಕಾದು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ನಾವ ಬ್ಯಾಂಕಂದು ಗಿಂಕಿಂದ ಏನ ಮಾತಾಡಿಲ್ಲಪ್ಪ ಬರ್ತೀನ ಹಾ
ಒಂದ್ ಪೇಶಂಟ್ ಹಾಕನಾ ಒಳಗ
ಒಂದ ನಮ್ ಡ್ಯೂಟಿ ಮುಖ್ಯ ಸ್ಪೆಷಲ್ ಬಂದಂತ ಒಳ್ಳಗೆ ಹಾಕಿನಾ ನೋಡು ತಗೆದು
ಏನ್
ಹ
ಊಟ ಮಾಡತನಿ ನಿಮ್ದ ಊಟ
ಹಲೋ
ಹಾ
ಸದ ಬ
ಯ ರಾತ್ರಿ ಹೊದ
ರಾತ್ರಿ ಮ ಡ್ರಸಲ್ಲನೆತರ ಮತ್ತ ಮುಜೆಬಯಐತೆ
ಹಾ
ಅೆ ಶೀರಸ ಶರಸ್ ತೇರ ಸದ ಅೆ ತ ದೇಕದ ಹತ ಹ ತ ಪಸಾವಣ
ಫು ಕಾಕಾ ಒಳ್ಳೆ ಶುದಜ
ಯ ಮೇ ಚ ಆಕ ಅಷ್ಟು ನಿಮತ್ರ
ಶನ
ಆ ಮಲ ಬಾಗಲೆ
ಹಾ ಮಲ ಬ
ರಿಪ್ಲೇಸ್ ಮಾಡಿದ ತಿಿಮಷರ ಒಡಕ್ಕೆ ಅಸ ನೀನ್ ಕೇಳಿದ್ದ ನಿಮ್ ನಿಮ್ಮ ಸ ಒಳಕ್ಕೆ
ಹಾ ಕಿಿದ್ದ ಇರ್ತಾ ಏನ ತಗೊಂಡಳ ತೊಂಡ ಆಯ್ತವಳೆ ನಿನ್ ಯಾರ ಇಟ್ಟ ಬಂದೀನಿ ಒಂದ ಆಯ್ತಾನ ಯ
ಹಾ ಕೇಳ ತೀರ್ತಾನ ಹೆಸರಿ ಹೇಳ್ದಪ್ಪಾ
ಸಮ
ಟಾವದು ಮತ್ತ ಹ್ಮ್ ಹ್ಮ ಒಂದದ ಪ ಚಲ ಎ ದ ಬೇಕಾಗ ಭಾ ಪಸ ತಲ್ಲ
ಹಾ
ಯಾವ ಹಡ್ಸರ ಮಾಡಿದರ ರಾಕ್ಷ ಮಾಸ ಆಕೆ
ಆಕ್ಸಿಜನ್ ಹಾಕಿಲ್ಲ ಹ ಹಾ ಹ ಅಂದ್ರೆ ಇವತ್ತು ಇವತ್ ಒ್ದಿರ್ತ ದೋಸ್ತ ಇವತ್ತು ಒ್ದಿರ್ತಾನ ಆಕ್ಸಿಜನ್ ಒ ಎರಡ್ ತಾಸ್ರ ಉಗ್ದಿರ್ತಾನವ
ನೋರಾಡ ಆಗ್ತಾ ನೋರಾಡ
ಹಾ ಮತ್ ನೋರ ಎಡ ಅಂದ್ರೆ ಹಾಕಿರ್ತ ನಮಗ
ಇಲ್ಲ ಏನಾದ ಬಂದ್ ನೂರ ಹದತ್ತಾ ಹಳೆ ಡಾಕ್ಟರ್ ಬಾರಾಳೆ ಚೆಕ್ ಮಾಡಾಳೆ ಚಕ್ ಮಾಡ ನಮ ಬೇಬಿ ಚೆಕ್ ಮಾಡ ಬೇಬಿ ಚೆಕ್ ಮಾಡ ನೂರ ಆಗಿತ್ತು
ಮಾತ ಮಾತ ಮಾಸ್ತರ್ ಚೆಕ್ ಮಾಡಿಂದಾನ ಹಾ ಯಾಕ ವಾಯ ಚಕ್ ಮಣ ಹ ಅಡಚಿ ಮುಗ ಯಾವತ್ಿನ ಹೆಂಗಿರ್ತ ಗೊತ್ತಗಾಲ ನ ಅಮ್ರಾಗ ಅಂಬರಾಗ ಐ ಚಲ್ಲ
ಹಾ
ನೀಪ್ ನೀಪ್ ನಾನು ಚಕ್ ಮಾಡತೀನಿ ಮತ್ತ ಅವ್ ಚೆಕ್ ಮಗೆ ತಂದ ಅಂತ ಪೇಶೆಂಟ್ಗಳಿಗೆ ಹ ಮಾಸ್ತರ್ ರೀೀ ಬಿಪಿ ಚೆಕ್ ಮಾಡ ಹ
ಹಾ
ಶು ಅಂದನ ಅಂತ ಹಳಿ ಬಿಪಿ ಚಾಕ್ ಮಾಡ್ತ ನಾನಾ ನನ್ ಬಿಟ್ರಿ ಯಾರ ಮಣಂಗಿಲ್ಲ ಏನ ಅಂದನ ಅಂತ
ಆ
ಹ ಹ ಇದ್ರಿ ಊಟಕ್ಕೆ ಹೋಗ್ಯಣ ಅಲ್ಲ ಹ ಾಕ್್ರ ಊಟ ಹ ಾಕ್ ರ್ರೂಟಕ್ಕೆ ಹನ
ಹಾ
ಊಟಕ್ಕೆ ಹೋಗಿ ವಾಳೆ ಬಂದ ನನ ಬಿ ಪಿ ಚೆಕ್ ಮಾಡದ್ನ ಚೆಕ್ ಮಾಡನ ಹ ಹಂಡ್ರೆಡ್ ಇತ್ಪ್ಪಾ ಆಯ್ತ ಸರಿ ಅಂತ ಅಂದ ಅಮ್ರೇನಿದ್ರಗಿ ಏ ನಾನ ಚೆಕ್ ಮಾಡ್ತೀನಿ ನನ್ ಬಿಟರು ಯಾರು ಮಾಡಂಗಿಲ್ಲ ಅಂತ ಏನ ಅಂದನ ಅಂತ
ಅಮ್ರೆ ಒಬ್ಬಳ ಯಾವ್ರ ಮಾಡ್ಕೊತಾನಂತ
ಆ
ಹೊಬಡ ಅವಾರಾ
ಹಪ್ಪಡಿಯ ಅವರಾ
ಹ
ಹಾ ಹಾ ಹಾ ಮಾಡ್ಕೊಲ್ಬಿಡು
ನ ಪಾಕತ
ಹ ಹ್ಮ
ಎಷ್ಟ ಹ ಹಡ
ಹ್ಮ ಏಯ ಅನಪ್ಪ ಮಿಕಾಾದಪ್ಪ
ಹಓಪಿಡಿ ಹತ ಟ ಆಬಿಡ ಅವಳ ಏ ಹಓಪಿಡಿ ಎಲ್ಲ ಅವಾಗ ಆಬಿಡ್ರ ರಿಪೋಟ್ಬಟ್ಟ ಹ
ಎಲ್ಲಾ ಅವನಿಗೆ ಎಲ್ಲಾ ಅವನಿಗೆ ಇವತ್ ಬರ್ಲ
ಪೋಟಗ ಬಿ್ರಿ ಅಲ್ಲ ಅವಂಗ ಹೊಟ್ ಬಿಿಡ್ರಿ
ಎಲ್ಲಾ ಅವಂಗ ವಂಬ ಹ ಹ ನೀನು ಈಗ .. ಏನೂ ಬಂದು ನೋಡು ಬಾಬರುತಿಯ ಹಾ, ಹಾ. .. ನಪತ್ತೊಂಬನೇ .. ಯವ, ಸಚ್ಚ, ಯಾರಿಗೆ, ಬಾಂಧವ.
ಮತ್ತೆ, ನಮಗೆ, ಗೊತ್ತು? ಅಣ್ಣಾ, ಕಸ್ಟಮರ್, ಒಗಿದಿನ್ನಾ. ಆ, ಹರಸಿಂ, ಬಂದ. ..
ಹ.. ಹಾ, ಹ್ಮ್ಮ್, ಹ್ಮ್.
ಅವ, ನಾ, ಯಾವೊಂದಿನ! ಅವ ಬಾರನಾ ಅತ್ತಿಮಗ ಗಣೇಶ, ಮಿಲಿ, ಬಾಯ್ಗಥ, ಬಾತಾ. ರೋಡಮ್ಮ, ಇವಾಗ ನಾವೆಲ್ಲಾ. ಹೇ, ಉಟ್ಟಾಇದೆ, ತಂದು.
ಪ್ಯಾನ್, ಒಂಡೆ ಮಿಲಿ ಬ್ಯಾಕ್! ಬದ್ಲಿ ಟಜಲ್ ಹಾಕ್ಬಹದು. ಹಾ ...
ಅದ, ಬದ್ಲಿ, ಏನಂದು ಗೊತ್ತ? .. ಅವನು, ಒಟ್ಟಗಿ ಬರೋ, ನೋಡಿ? ಅಲ್ಲ, ಶೇಮದಲ್ಲ ಇವತ್ತು ಭಾಗತ್ ಬತ್ ಸೈಟ್ಟ
ಎರಡ ಸಿಮಧು, ಹಾ. ...
ಇ, ಟ್ರೀಟ್ಮೆಂಟ್ ಹೇಳರ್ಗು .. ಶಿವಮಾಗಿಲ್ಲ, ಅಂತ ಇಲಾ ಮತ್ತು. ...
ಮ್ಮ್ .. ಮ್ಮ್, ಎಂತ, ಎಂತ, ನಾಲ್ಕು ನಾನುಮಗ ಹ್ಮ .. ಅಲ್ಲ, ಎಂತ ನಾಲಾಯಕು, ಹದಿ ನಾಲ್ಕು ಹದಿ ಹೋಗಾಣ್ .. ಇಲೆನಾ ..
ನಿಷೇಧ, ಗೊತ್ತು .. ಕಣನ್, ಸುಳೇಮಗ. ..
ಅಂದ, ಬಿಡಿ ನಿಜಾನಾ, ನಪ್ಪ ಇದ್ರ ಅನೋ .. ನ್ ಅ ಆಂಟಿ ಬ್ಯಾಗ್ ಹಾಕ್ತಾರಲ್ಲ ಆಂಟಿ ಸೈಡ್ ಬ್ಯಾಗ್ ಹಾಕ ಹಾಕೊಂಡ್ ಹೋಗ್ತಾರಲ್ಲ ಬಿನ
ಹ್ಮ ಅದ ನ ಹಾಕೊೊಂಡನಿ ಹ್ಮ್
ಾ ಕಪಟಾನ ಅದನ್ನ ಹಾಕೊಂಡ ಸಜ್ಜಂದ ಹಾಕೊಂಡ್ ಇಲ್ಲಿ ಒಳಗ್ ಬಂದನ ನಾ ಸಜ್ಜನ್ ಜ್ಯೋತಿ ಮಾತಾಡತಿದ್ದೆ ಹಂಗ ಬಂದ ಬಿಟ್ಟನಪ್ಪ ಇದ್ರಿಗೆ
ಹ್ಮ್ ಹ್ಮ್
ಸಚ್ಚ ಕಾಟ್ ಮಾಡ ಕೆ ಕೆಲ್ಲಿಗೆ ಹೋಯ್ತನಪ್ಪ ಬುಲೆಟ್ ಬುಲೆಟ್ ಗಾಡಿ ತಗೊಂಡೋಗಿದ್ದ
ವಿರಾಟ್ಡ ಮೊಹಮ್ಮದ ಮಫೋ
ಹಾ ಹೋಗ ಕಣಲ್ಲ ಕೆಲ್ಸಕ್ ಹೋಗಿರ್ತ ಯಾವ
ಒಂದ್ ತಿಂಡಿ ಪೇವರ್ ಬಂದೈತಿನಿ ನೋಡಿದೇನ ಲಚಮಂದ
ಪಾತ್ರರಿಯಾ
ಮಾ ಮಾ ಕ ಬಲ
ಮಹಾಲಿಂಗ ಮಹಾಲಿಂಗ ಯ ಕಡೆ ಬಂದ ಬಂದೈತಿ ನಂಗೂ ಗೊತ್ತೈತಿ
ಹ ತುಲ ರತ್ರಿ ಬುಲಟ ಟಾಕದ
ಬುಲೆಟಾ
ಹಾ ಪಾಟ್ಲೆಟ ಬುಲೆಟ್ ಉಡತಪ್ಪ ಕೆಲ್ಸ ಆಕತಿದನಾ ಕೀಗೆ ಹಲ್ಲ ಹಾಕ ಪ ಬ ಅವ್ರ ಕಡೆ ಮಾಲಿಂಗಾಯ ಕಡೆ ಒಂದಂದು ಕಡೆ ಒಂದು ಬುಲಟ್ ಐತಿ
ಹಾ ಆಯ್ತ ಆಯ್ತ ಆಯ್ತ ಒಬ ಅ
ಚಲ ಮಾಡಡ್ದ ಬಿಡ ಬಂದ್ ಮಾಡ್ದವು ಹಟ ಕಲಸಕತ್ತ ಮ ಆಾಕ ತಿಂಡಿನ ಬದರ್
ಮಾಾಸ್ತಾ ಚಲದ ಹ ಅಪ್ಪ ್ ಅಪ್ಪ ಚಂತನ ಪೋಣ ಹಾ ಪೋಣೆ ಮಾತಾಡ್ತಾಳ ಚಂದ ತ
ಹೊಳಷ್ಟ ಕಡೆ ಹ ಅೆ ಮಾಡ